ಹಲೋ
ಹಲೋ
ಹಲೋ
ಹಲೋ
ಕೇಳಿಸ್ತಿದಯಾ
ಹಾ ಕೇಳಿಸ್ತೀನಿ ಹೇಳಿ
ಹ ವೆರಿ ಗುಡ್ ಇವಿನಿಂಗ್
ಹ್ಮ್
ಕೇಳಿಸ್ಿದೀಯ ಹಾ ಚೆನ್ನಿದ್ದೀ ನೀವು
ಹ್ಮ್ ಹ್ಮ್
ಹ ಮಳೆ ಎಲ್ಲ ಹೇಗಿದೆ
ಮಳೆತ್ತ್ರ ಸ್ವಲ್ಪ ಸ್ವಲ್ಪ
ಸ್ವ ಸ್ವಲ್ಪನೇ ಬರ್ತಿದ್ಯಾ-
ಹ್ಮ
ಓ ತುಂಬಾ ಮಳೆ ಆಗಿದೆ ಆ ಕಡೆ.
ಅವವತ್ತೊಂದ್ಸಲ ಬಂದಿತ್ತು.
ಹ್ಮ.
ಅದಾದ್ಮೇಲೆ ಇವತ್ತು ಸ್ವಲ್ಪ ಸ್ವಲ್ಪ ಬಂತಂತೆ
ಹ್ನಾ ಮತ್ತೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ
ಎಲ್ಲ
ಹ್ಮ್. ಬೆಳಿಗ್ಗೆ ತಿಂಡಿ
ಹ್ಮ್ ಅಡಿಗೆ
ಏನು.
ಕಡುಬು.
ಓಹ್ ಕಡುಬುಗೆ
ಸಾಂಬಾರ್.
ಹ ಹೇಳ್ಕೊಡ್ತೀರಿ ಯಾವಥರ ಮಾಡೋದು ಬ್ಯಾಚುಲರ್ಸ್ ಅಲ್ವಾ ಅದ್ರಿಂದ ಅಷ್ಟು ಗೊತ್ತಿಲ್ಲ ನಮ್ಗೆ
ನನಗೂ ಗೊತ್ತಿಲ್ಲ
ಓಹ ನಿಮ್ಗೂ ಗೊತ್ತಿಲ್ಲ ತರಕಾರಿ ಸಾಂಬ್ರ ಎಲ್ಲ ಮಾಡೋದು ಓಹೊ ಮತ್ತೆ ಅಡಗೆ ಎಲ್ಲ ಮಾಡೋದು
ಅ
ಹ್ಮ
ಅ ಕರ್ಕಳ ಎಲ್ಲ ಮಾಡಕ್ ಬರಲ್ಲ
ಹಾ ಹಂಗೆ ನೀ ವೆಜ್ಜೆ ವ ನಾನ್ ವೆಜ್ಜ
ಹಾ
ಓ ಅದೆ ತರಕಾರಿ ಸಾಂಬಾರು ಮಾಡಕ್ ಅವರು ಗೊತ್ತಿಲ್ವೇನು
ಹ್ಮ್ ನಿಂಗ್ ಗೊತ್ತಿಲ್ವಾ ತರ್ಕಾರಿ ಸಾಂಬಾರ್ ಮಾಡಕ್ಕೆ.
ಅ ನಮ್ ಬ್ಯಾಚುಲರ್ ಅಲ್ವಾ ಅದು ಇನ್ನೂ ತಿಳ್ಕೊಂಡಿಲ್ಲ ಅದ್ರ ಬಗ್ಗೆ ಎಲ್ಲ ನೀವು ಹೇಳಳ್ಕೊಟ್ರ ತಿಳ್ಕೊತೀನಿ
ಬ್ಯಾಚುಲರ್ಸ ಎಷ್ಟು ಚೆಂದ ಚೆಂದ ಅಡಿಗೆ ಮಾಡ್ತಾರೆ
ಯಾವದು
ಚೆಂದ ಚೆಂದ ಅಡಿಗೆ ಮಾಡ್ತಾರೆ ಅಂತ
ಓಂ ಅಂದ್ರೆ ನಾನು ಈಗ ಕಲಿತರೋದಲ್ಲ ನಿಮ್ದ ನಿಮ್ದು ತಿಳ್ಕೊ ನಿಮ್ದು ತಿಳಕ್ಕೊಂಡ ಮಾಡ್ತೀನಿ.
ಹ
ಹಾ ನೀವ್ ಹೇಳ್ ಕೊಟ್ರೆ ಕಲಿಬೋದಲ್ಲ ಸ್ವಲ್ಪ.
ಹ್ಮು
ಹಾ
ಕೇಳಿಸ್ತಿಲ್ಲಲ್ಲ ವಾಯ್ಸ್ ಬ್ರೇಕ್ ಆಗ್ತಿದೆ.
ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಏನ್ ತಿಂದ್ರಿ ಅಂತ
ಮಾರ್ನಿಂಗಾ
ಹ್ಮ್
ಮಾರ್ನಿಂಗ ರೊಟ್ಟಿ.
ಹ್ಮ್
ರೊಟ್ಟಿಗೆ ಆಗ ಕೈಗೋ ಜ
ಹ್ಮ್ ಮಾಡಿದ್ದ
ಹ
ಏನ್ ಮಾಡಿದ್ದು
ಅದು ನಂಗೂ ಗೊತ್ತಿಲ್ಲ ಚಿಕ್ಕಮ್ಮ ಮಾಡಿದಲ್ಲ
ಹ್ಞೂ
ಮನೆ ಮನೇಲಿ ಮಾಡಿದ್ರು
ಹ್ಮ್
ಅದರಿಂದ ತಿಂದಿಲ್ಲ ಅಲ್ಲಿ ತಿಂದೆ ಅದು ಜಾಸ್ತಿ ದಿನಕ್ಕ ಆಗಿಲ್ಲ ಹಾಂ
ಚತ
ಕೇಳಿಸ್ತಿಲಲ್ಲ
ಜಾಸ್ ಜಾಸ್ತಿ ತಿಂಡಿಲ್ಲ ಅಂತ
ಅಂದ್ರೆ ಫುಡ್ ಇಷ್ಟಾರೆ ತಿನ್ಬೋದು ಫುಡ್ ಅಷ್ಟ ನಂಗೆ ಇಷ್ಟ ಆಗಿಲ್ಲ ಅಲ್ಲ ಅದಿಕ್ಕೆ
ಹ್ಮ್
ಅದರಲ್ಲಿ ತುಂಬ ಹಾಗದ ಕೈ ಕಹಿ ಇರುತ್ತೆ ಅಲ್ಲ
ಹ್ಮ
ಅದರಿಂದ ಅಷ್ಟು ತಿನ್ನಕ್ಕ ಆಗಲ್ಲ
ಹ್ಮ್
ಹ್ಮ್
ನೀವು
ಏನು ಏನು
ಸ ಸ ಅಬಹತ
ಕೇಳಳ್ಸಿಲ್ಲದ ಫುಡ.
ಹಾ
ನಮ್ದ ಫೇವರೇಟ್ ಅಂತೇನಿಲ್ಲ ಚಪಾತಿ. ಮತ್ತೆ ಬೀಟ್ರೂಟ ಪಲ್ಯ ಸ್ವಲ್ಪ ಟೇಸ್ಟ ಕಾಂಬಿನೇಶನ್ ಚೆನ್ನಾಗಿರುತ್ತೆ.
ಹ್ಮ
ಅದು ಬಿಟ್ರೆ ಫ್ರೈಡ್ ರೈಸ್ ಅ.
ವೆಜ್ಜ ಅ
ಅದು ನಾನು ಪ್ಯೂರ್ ವೆಜ್ಜ ನಾನ ವೆಜ್ಜ ಎಲ್ಲಾ ಮುಟ್ಟಲ್ಲ ಮುಟ್ಟದೇ ಇಲ್ಲ.
ಹ್ಮ ಹ ಹ
ಹ ನಾನ ನಾನ ವೆಜ್ ಎಲ್ಲ ತಿನ್ನೋದಿಲ್ಲ. ತುಂಬಾ ವರ್ಷಗಳ ಆಗಿದೆ.
ಹ
ಮತ್ತು ಪ್ರಾಣಿ ಹಿಂಸೆ ಎಲ್ಲ ಮಾ ಪಾಪ ಎಲ್ಲಾ.
ಓ! ! ! !
ಹ ಮತ್ತೆ ಪಾಪ ಕೋಳಿನ ಒಂದು ಜೀವಿನ ಸಾಯಿಸಿ ನಾವು ತಿನ್ನೋದೆಲ್ಲ ಸರಿಯಾಗಲ್ಲ.
ಮೊದ್ಲು ತಿಂತದ್ವಿ.
ಆ
ಮೊದ್ಲು ತಿಂತಿದ್ರಿ ಅವವಾಗ.
ಏ್ ಇಲ್ಲ ಇಲ್ಲ ನಾನನ್ ಪ್ಯೂರ್ ವೆಜ್ಜ್ ಹ್ಮ ಅದಿಕ್ಕೆ ಪ್ರಾಣಿಗಳೆಲ್ಲ ಹಿಂಸೆ ಮಾಡ್ಬಿಡ್ದು ಅಂತ ತತ್ವಗಳಿದೆ
ಹ್ಮ ಚಿಕನ್ ತಿನ್ನೋಡ್ರಿಂದ ಕಟಿ ತತಾರೆ
ಹಾಂ ಸೋಯಾಬೀನಲ್ಲಿ ಅಷ್ಟೇ ಪ್ರೋಟೀನ್ ಇರುತ್ತೆ ಅದಕಿಂತ ಸೋಯಾಬೀನ್ಸ್ ಜಾಸ್ತಿ ಮಾಡ್ತೀವಿ
ಬಿೇ ಚಿಕನ್ ಅನ್ಕೊಂಡತೀನ್ಿದ ಅಂತ
ಹ ಅದರಲ್ಲಿ ಪ್ರೋಟೀನ್ಸ್ ತುಂಬಾ ಇರುತ್ತೆ ಡಬಲ್ಸ್ ಇರುತ್ತೆ. ಒಂದು ಮಟನಗಿರೋಷ್ಟು ಪ್ರೋಟೀನ್ಸ್ ಬರ ಇದ್ರಲ್ಲಿ ಸಿಗುತ್ತೆ ನಮಗೆ. ಸೋಯಿಬೀನಲ್ಲಿ ನೋಡಿಲ್ಲ ನೀವು
ಇನ್ನಾದರು ನೋಡಿದ್ದೀನಿ ನಮ ಇತ್ತು ಎಲ್ಲ ಅದು
ಓ ಹಂಗೆ ಅಲ್ಲಿ ಗೋಬಿ ಸಿಮ. ಚಿಕನ್ ಯಾವ್ಯಾವ ತರ ರೆಸಿಪಿಗಳು ಮಾಡ್ತಾರೆ ಅದೇ ತರ ಸೋಯಾಬೀನ್ ಏನ್ ಮಾಡಿರ. ಸೇಮ್ ಟೇಸ್ಟ ತುಂಬಾ ಚೆನ್ನಾಗಿರುತ್ತೆ.
ಹೇಗ ಮಾಡ್ತೀರಾ ಅಂತ ಹೇಳ್ಬೋದಾ?
ಹಾ ನೀವು ನಮ್ಮನ್ನ ಕೇಳಿದ್ರೆ ಬ್ಯಾಚಲರ್ ಪರವಾಗಿಲ್ಲ ಒಚೂರು ಮಾಡ್ತೀನಿ ಸೋಯಾಬೀನ್ ನೆನ್ಸಿಡ್ಬೇಕು ಮೊದ್ಲ
ಹ್ಮ್
ಯಾಕಂದ್ರೆ ಅದು ನೆನ್ನದ್ರೆ ಅದರದ್ದು ಇರುವಂತ ಒಂದು ಏನ್ ಹೇಳುದು ಈಗ ಯಾವ ರೀತಿ ಕೋಳಿನ ಯಾವ ರೀತಿ ತೊಳಿತೀರಲ್ಲ
ಹಾ